ಹಲೋ ಕವಡತಿ
ಏನ ಕುತ ನ ಮುಕ್ಕ ನೀ ಎ್ದನ
ಹ್ಮ್ ನಾಾಯ್ ಕಾಲೇಜ
ಹೊಕ್ಕಿರೇನು ನೀವು
ಹ್ಮ್
ತ ಆಲೆಲ್ಲ ಪಾಸ ನಂಗ
ಇಲ್ ಭಯ ಆಗ್ಲಿಲ್ಲಲ್ಲ
ಮತ್ತೆ ಅವರ ನಳೆ
ಹ್ಮ್ ನೀನ ಎರಡ್ ದಿವ್ಸ ಎರಡ್ ದಿವಸ ಹೋಗುದು
ಹ್ಮ್ ಹ್ಮ್
ಹ್ಮ್
ಹಾ ನೋಡ್ರಿ ನ ನಾಳೆ ಬಿಡ್ತಿರತ್ ಮಿ ನ ಮತ್
ಇಲ್ಲೇಪ್ಪ
ನಾನು ಬರ್ತನ ಬರ ನೀನ್ ಹೋಗಕಿರ್ರ
ಹ್ಮ್
ನಿಮ್ನೆೇ ಹೋಗಂದ್ರ ನಳೆ
ಬಾಲ್ ಕೊಟ್ಟ ಹೋಗಿದಿಪ್ಪಾ ಹಂಗಿ ಒಂದ್ ಅಂಗಿ ಒಂದ್ ಪ್ಯಾಂಟ್ ತಗೊಂಡಿ
ಹಾ ಯದ ಕಾಯಂಗ ಈ
ನಂಗಗೆ ಹಂಗ ಚಲೋ ಅಂಸಿದ ಮತ್ತ ರೊಕ್ಕಾನು ಬರ್ತಾವ ಇನ್ನೊಂದ್ ಎರಡ್ ದಿವ್ಸ ಬಿಟ್ರೆ
ಹಾ
ಅದಕ ದಾರದ್ರಲಕ ಇಸ್ಕೊಂಡ ಲತಾ ಉಿ
ಮೂರ ಒ ರರಿಜಿಸ್ಟಷನ್ ಮಾಡಂದ ಪ ಅದಕ್ಕ ಒೊಂಡ ಹೋಗ ಮಾಡಿನಿ
ಹ್ಮ್ ಅವನ್ ಜೋಡಿ ಮಾತಾಡ್ತೇನೆ
ಹಾ ನ ಜತೆು ಮಾತ ರತ್ನಾ ಕ
ಹ್ಮ್
ಹ್ಮ ಅ ಯಾರು ಇಲ್ಲಿ ಈಗ ನಾ ಬಿಟ್ಟ್ರ ನಾ ನಾನ ಯಡುಫನು
ನಂಗ ನಾ ದ ಇನ್ನೊ ನಂಗರ ಕಾತ್ಲ
ಅದಕ್ಕ ಅವನ ಬದಕ ಹಸಕ್ಕ ಮಾತಾಡತ್ತ
ಹ್ಮ್ ಏ ನಮ್ಮಂಗ ಅವಂಗ ಜೋಡಿ ಸಾಧ್ಯ ಬಿಲ್ಲಿ ನಮ್ ಮಾತಾಡ್ಯಾರ್ ಹೌದ
ಸುಮ್ಮ ನನಗೆ ನಂಬರ್ ಕೊೂಡ ನೀನ ಅಂದ್ರ ಲಾಗಿನ್ ಮಾಡಿ
ಹ್ಮ್
ನಾ ಮಾತೊಡದು
ಹ್ಮ್
ನಾವೇನು ಇದರಾಗಿನ್ ಪೇಮೆಂಟ್ ತಪ್ಪಂದಿಲ್ಲಾ
ಹ್ಮ್
ಒಟ್ಟೊಂದ ಮೂವತ್ ಮಾಡೆ ತೆಗತೊಂಡ ಆಗಿದ್ದಳೆ
ತದಲ್ ನ
ಹಳ್ಕತ್ತ
ಹ್ಮ್
ಯು ಪಿ ಐ ಐ ಡಿ ಹುಡಕಾಡ್ಬೇಕ ಹುಕಾಡಿ ಮೂವತ್ ಮಾಡ್ತನಿ ಮೂವತ್ ಮಾಡಿ ತೆಗಿತನಿ. ಇವತ್ತು ಈಗ ಎಂಟಾಗ ಅಗವ್ವ್ ಒಂಬತ್ತನೇದ ಹಚ್ಚಿದ್ದ.
ಮತ್ತಗ ಹನ್ನೊಂದ ಆಗಿದ್ದುಲ್ಲಾ ಅದು.
ಹದು ವೇರೆ.
ಹ್ಮ್ ಹ್ಮ್.
ಅದ್ರಾಗ ವೇಸ್ಟ್ ಈಗ ಅಷ್ಟು ಇದ್ರಗ್ ಬರಿ ಎರಡ್ ವೇಸ್ಟ್ ಅಗವ್ವ್.
ಹ್ಮ್.
ಹಳಿಕದು ಕರೆಕ್ಟ್ಟಗಾವ.
ಹ್ಮ್.
ಇದ್ರರಾಗ ಲಾಸ್ಟ್ ಕಾಲ್ ಯಾರಿಗೂ ಪ್ರತ್ಯಾಗನ ಮಣಿನೋಡು ಇದ್ರಾಗ.
ಹ್ಮ್.
ಪತ್ತಾಗ ಮುಗ್ದಮೇಲೆ ಪತ್ತಾಗ ಮ್
ಅತ್ತ ಎಲ್ಬರ ಒಂದ ಆಚುನ್ ಅದು ಸಮಪ ಬ ತೊಡ್ ಅವನ್ ಇಲ್ಲಾ. ಆತ್ ಚಲ ಎಡ್ತನಂದ ಹತ್ ಕರೆಕ್ಟ್ ಹತ್ತು ನಿಮಿಷ ಆಗಿತಾ.
ಹ್ಮ್.
ಹ್ಮ ತಂದನ.
ಹ್ಮ್ ನಾನ ಏಳ್ನೂರ್ ಐತಿ ಆಗಾವೈ ಸ್ಕೋರ್.
ಹ್ಮ್ ನಾ ಇದು ಮಾಡಿಲ್ಲ. ದಾಟ ಸೋಕ ಹಂಗ ಅರೋಡಿ ರತ್ ನಿಮಿಷ ಶ ದಾಟ ಸೌಕನವ್.
ಹ್ಮ್ ಹತ್ತು ಹನ್ನೆ ಹನ್ನೊ ನಿಮಿಷ ಹನ್ನೆ ನಿಮಿಷ ರೂಪಾಯ ಮಾಡ.
ಅಂದ್ರ ಚಲೋ ಇದ್ರಾ ಬರ್ದತಿ ನೀವು. ಇದ್ರಗ್
ಮತ್ತೆ.
ಮತ್ತ ಈ ಏನ್ ಮಾಡಿದಾರ ಬಾಲ್ಕುಟಿವಿಗೆ.
ಇಲ್ಲ ಅಡ್ಡಾಡಿದಲ್ಲಾ ಬಾಕಟ್ ಅಡ್ಡಾಡಿದ.
ಸ್ಟಾರ್ಟಿಂಗ್ ಎಲ್ಲ್ರ.
ಪಹಲ ಸ್ಟಾರ್ಟಿಂಗ್ ಅನ್ಲಲಿಮಿಟೆಡ್.
ಕಲೆ.
ಹ ನಿಮಚಡ ಆಂಗಡಿನ.
ಹ್ಮ ದೋಡ್ದ ಮಾಲ್ದು ಮಸಾದ ಅದಾಗೆಲ್ಲ ಜುಡಿಯೋ. ಏನ್ ಪೈಲಾ ಎಲ್ಲಾ ಕಡೆ ಅಡ್ಡಾಡಿದಿ ನೋಡುದು ಇಲ್ಲಿ. ಚಲೋ ಅಲ್ಲಿ ಚಲೋ ಎಲ್ಲಾ ನೋಡಿದ್ವಿ.
ಹಾ ಅನ್ಲಿಮಿಟೆಡ್ ಹೆಂಗದಾ.
ಅರಿವು ಚಲೋ ಇದ್ದು ಅಲ್ಲಿ. ಜುಡೋ ಜುಡಿಯೋದಾಗ ಜುಡೋ ಕೋದ್ವಿ. ಹ್ಮ್ ಚಲೋ ಇದು ಜ್ಯುಡ್ಯನು ನೋಡಿದ್ವಿ ಆಮೇಲೆ ವಿಟ್ಟು ಹೋದ್ವಿ.
ಹಾ.
ವೀಟು ನೋಡಿದ್ವಿ ಮತ್ ವಿಶಾಲ್ ಮಾರ್ಟ್ ಹೋದ್ವಿ.
ಹಾ.
ಅಲ್ಲಿ ನೋಡಿದ್ವಿ ರಿಲಯನ್ಸ್ ಮಾರ್ಟ್.
ಅರಬಿ ಎಲ್ತ ಅಂದ್ರೆ.
ಅರ್ಬಿ ಇದ್ರು ರಿಲಯನ್ಸ್ ಮಾಡ್ದಾಗ ಒಂದ್ ಶರ್ಟ್.
ಹ್ಮ್.
ಹ್ಮ್ ಮತ್ತ ಇ ತ ಜುಡೋ ದ್ಯಗ್ ಪ್ಯಾಂಟ ತಗೋಡೆ.
ಯಾವ್ದ್ ಬಗ್ಗಿ.
ಇಲ್ಲುವಂಗ ಜೀನ್ಸ್ ನಾವಲ್ ಸ್ಟ್ರೀಟ್ ಫಿಟ್.
ಯೇಟ್ಅಥ.
ಹ್ಮ
ಹಂಗಿ ಪ್ಯಾಂಟ್ ಎಷ್ಟತ್ತ
ಆ
ಅಂಗಿ ಪ್ಯಾಂಟ್ ಶೇರೆ ಎಷ್ಟಾತಾನೆ
ಅದು ಎಷ್ಟು ಒಂಬತ್ ನೂರ್ನ ಪ್ಯಾಂಕ್ ಇತ್ತಾ
ಹಾ
ಅಂಗಿ ಒಂದು ಆರ್ನೂರು ಇತ್ ಆರ್ನೂರು ಇತ್ತಾ
ಚಲೋದವು
ಹ್ಮ್ ಚಲೋತು ಅಲ್ಲಿಡಕ್ ಹೋಗಿದ್ದೀವು ಮತ್ ಕಾಸಟ್ ಹತ್ ಇ ಎಲ್ಲಿ ಏನ್ ಸಲಿತ್ ಹೋದನಲ್ಲ
ಇಪ್ಪ ಆಗ ಲಸ
ಹ್ಮ್ ಅಲ್ಲಿ ಚಲ ನ ಇರಲಿಲ್ಲಪ್ಪಾ
ನಾವು ಕಾಸಾಟ ಪೂಜಾ ಲಕಾಪುರ್ ಬಾಗಲಕೋಟೆ ಫೇಮಸ್ ಹ್ಮ ಸಂತಾನ ವಾಟಿ ಮು ಮಾಡಕೊಂಡ ಸಂಡಸ್ ಮು ಮಾಡಕೊಂಡ ದಂದ ಇಲ್ಲಿಲ್ಲ ತಿಂದಿಲ್ಲ ಯಾಕತತಿ ಅರ ನಣ ನೋಡ ಅರಿಬಿತಿ ನಂಗೆ ಅಲ್ಲ ಅರಿಬಿ ಆಗ್ತತತಿ ಅದೇನು ಓದಸ ಮಾಡಿಿನ ಅದಕ್ಕೆ ನುಂಗಾಕ ವರಾಂಗ ಅರಿವ ತಿಿನಂಗಲ್ಲ ಇಲ್ಲಿಗಲೇ ತನ್ನೊಡ ಎಲ್ಲರು ಹಲ
ಹ್ಮ್
ಊಟ ಎಲ್ ಮಾಡಿದ್ರೆ
ಊಟಾಯಲ್ಲೇದ ಊಟ ಮಾಡಲಿಿಲ್ಲಯ
ಮಾಡ ಯಾರ
ನೀವು ವೀರ ತ್ಲ್ಲಾ ಬ್ಯಾಡ್ ಬ್ಯಾಡ್ ಇ ಡೊಾಮಿನೋಸ್ ಡಾಮಿನೋಸ್ ಅತ್ತ ಮಾಡಿದಾ
ಹೋಗ ಮ್ರ ಊಟ ಮಾಡಕ ಚಲೋ ಜಾಗ ಹುಡ್ಕಳಬಿಟ್ಟದೇ ಎಲ್ಲಿದ್ದ ಆಟೋಲ್ಲಿ ಸಿಪ್ಪ
ಒಂದ್ ಕೋಕ್ ಮತ್ತ ಎಡು ಯಾವ ಪಿಜಜಾ ತೊಂದ್ರ
ಹ್ಮ್
ಮತ್ ಗ ಗದಂಗೇರಿ ಬಂದ್ವ
ವೇಷ್ಟಟ್ ಆಲ್ಲಲ್ಲ ಹ ಚಲೋ ಇತ
ಚಲೋ ಇತ ಗದ್ದಮ ಕೆರಿ ಬ ಮತ್ತ ಅ ಡಿ ಟಿ ಬಳ್ಳಾರಿ ಬಜ್ಜಿ ಹತ್ತದ ನೋಡಿ ಫೇಮಸ್
ಹ್ಮ್
ಹ್ಮ್ ಅಲ್ಲಿ ತಿಂದವಾ
ಹ್ಮ್
ಹ್ಮ್ ಮತ್ ಅಲ್ಲಿ ಅಲ್ಲಿ ಉ ಪುಡ್ ಪಾಯ್ಸನ್ ಆಗೈತೆ ಇಲ ಕಾರಖರಾಗಲ್ಲ ತಿಂಡ
ಚಲ್ಲ
ಕಲ ಹಾಸ ಗದೆ
ಯರಿಗೆ
ಅವಂಗ ಕಾರರಾಗ
ಹಾ ಕಲಾನಲ್ಲ ಇಬ ನಾಗ
ಹ್ಮ್ ಬಾತಿ ನಾನಲ್ಲಿ ತಿಂದು ತಿಂದ ತಿಂದೆ
ಯಾರ ಅಂದ್ರ
ಈಗನ್ಗದತ್ತ
ಪಹ ಜಾನಾಗ ಇದು ಆಲ ಬೆಂಗಳೂರ್
ಇವತ್ತಾವಾಗ
ಹೋಗೆ ಹೋಗೆ ಎರಡ್ ಮೂರ್ ದಿವಸ ಆಗೈತತ್ತ
ಈಗ ಹ್ಮ್ ಏನ್ ರ ಆಗಿರ್ಬೇಕು
ಹ್ಮ್ ಮತ್ತತ್ ತರುನೊಂದ ಹಂಗತ್ತು ಒಂದ
ದಿವಸ ಮತ್ತು ಅರವತ್ತ ತನಕು ಮತ್ತೇನ ಅಂಕಲ್ ರ ನಗೆ ತದ
ಹ್ಮ್ ಅವ್ರ ಯ ಹತ್ತಿ ಕಡೆ ಹಾಕಸೂನ್ಲ ಆರ್ನೂರು ರೂಪಾಯಿ ಹ್ಮ್ಮ್ ಆರ್ನೂರು ಹಾಕುಸ್ಕೊಂಡ್ರ
ಹ್ಮ್
ಆಮೇಲ್ ಕೊಟ್ಟಲೆ
ಅಲ್ಲಿೇ ಹಂಗೀ ತಂದ
ಹ್ಮ
ಹ್ಮ್ ವಾ ದೂರ ಆತ್ಲಿಪ್ಪ ನಾ ಹ ಓದುುಲ
ಹ್ಮ್
ಇಲ್ಲಿಲ್ಲಿ ಒಳಗ ಆಶ ಭಯ ನೀರ್ ಇರ್ತಾವ ನೋಡಿಯನ
ಹಾ
ಅಲ್ಲಿ ಕೋಲಾರ ಬ್ರಿಡ್ಜ್ ಹಂಗಿರ್ತಿಲಾ ಬಿಳಿಗಿ ಬ್ರಿಡ್ಜ್ ಹಂಗ
ಹ್ಮ್
ಅದ್ರ ಕೆಳಗೊಂದು ದಾರಿ ತಲೆ ಹಾಶಿ ನೀರಾಗ ಮಸ್ತ್ ಹೋದಿಪ್ಪ ಮ್ಯಾಗ್ ಪೂರ ಹೊಯ್ಬೇಕು
ದೂರಕ್ಕ ಅಲ್ಲಿ ಹಂಗ್ಗಳಗಂತಾವು ದೂರ ತ್ ಬಾಳ ಮತ್ತ ಸುಮ್ಮಿ ಹೆಬ್ಬಾಳ ಒಳಗಿನ ತರಗೆ ಹೋದ್ರ ಕಲಾದಿ ಜಲ್ದಿನ ಬರತ್ ಸರಿ ಸರಿ ಒಂದು ಏಳು ಕಿಲೋಮೀಟರ್ಕ್ಕ ಬಾಳ ವಶ್ದ ಪ ಏಳಟ ಹಟ
ಇೋಗಾಪರು ಅಲ್ಲಿ ಅಡ್ಡಡು ಚಪ್ಪಪಲ್ ಅಂಗಡಿ ಹಪ ಅಲ್ಲಿ ಕ್ರಾಕ್ಸ್ ತಿ ಸ್ಲೈಡ್ ತಿ ಇರ್ತಲ್ಲ
ಹ್ಮ್ ಚಲೋದ್ದು
ಹ್ಮ್ ತರ್ಮಗ ಹನ್ನೆರಡುನೂರು ಸುಜಾನದಲ್ಲ ಈಗ
ಹ್ಮ್
ಹನ್ನೆರಡು ನೂರ ಅಂದ
ಹ್ಮ
ಒಂದ್ ಅವನ್ ಕ್ರಾಕ್ಸ್ ಕ್ಲನ್ಪಾ ಎರಡ್ುವರ್ ಸಾವ್ರನು
ಆ
ವೈಟ್ು
ಹ ವೀರನ್ದುಲ
ಅವಲ್ಲ ಸ್ವಲ್ಪ ಬೇರೆ ಇರ್ತಾವ
ಆಕಾಶ ಬಿೀ ಪಿ ಆಕಷಣ
ಅಂತ ಒಲಿಪ್ಪ ಕ್ರಾಕ್ಸ್ತ್ತ ಹಿಂಗ್ ಬರ್ದಿರ್ತದ ಅದ ಏನ್ ಇರಾಂಗಿಲ್ಲ ಅದಕ್ಕೆ
ಶು ಕಾಮ ನ ಕ ರತ ಬಾರ ಜತ ರತ
ಏ್ ಪೂರಾ ವೈಟ್ ಬಿಟ್ರೆ ಏನ್ ಇಲ್ಲ ಇಲ್ಲ ಮಸ್ತ್ ಇದು ಶೂ ಇಗತ್ತೇ
ಹ್ಮ
ಇಡು ಸಾರ ನ
ಹ್ಮ
ಮತ್ತ ವರ್ತವತ್ತ ತೋಲಲ್ ಬಂದು ಮತ್ತ ಟ್ರೆಂಡ್ಸ ಹೋಗಿದ್ವಿಾ ಟ್ರೆಂಡ್ಸ್ ಅಡ್ಡಾಡಿದೀವಿ ಎಲ್ಲ ಅಡ್ಡಾಡ ಲಾಸ್ಟ್ನಕ್ ಅಲ್ಲೊಂದು ಅಲ್ಲೊಂದು ಸೆಲೆಕ್ಟ್ ಮಾಡಿದ್ದು ತಂಬಂದು್ಬಿಟೆ
ಸೆಲೆಕ್ಟ್ ಮಾಡಿಟ್ಟಿದ್ದಲ್ಲ ಪಫಸ್ಟ್ ಹೊರಗ
ಹ್ಮ್ ಅಲ್ಲೇ ಮತ್ತತ್ ಇಲ್ಲಿ ಚಲೋ ಅಲ್ಲಿ ಚಲೋ ಒಟ್ಟು ಒಂದ ತಗ್ದೇವ ನೋಡಿದ
ಹ್ಮ್ ಹ್ಮ್
ರಲಯನ್ಸ್ ಮಾಡ ಚಲೋದು ದುಬೈ
ಹ್ಮ್ ಹ್ಮ್
ಅಲ್ಲಿ ರಿಲಯಾನ್ಸ್ ಮ್ಯಾಟನ್ಾಗ ತುಂಬಿಟ್ಟು
ಇಲ್ಲಿಯಾ ಚಲೋ ನಡಾಲು ಮೊದಲದ ಕಲ್ಯಾಣ ಗಟ್ಟ ಮುೊದಲಾದ ನೋಡಿ ಲಾಂಗ್ ಕಟ್ಟತ್ತ ಹಡು ಡಾನ್ಸ್ ಮಾಡದಾಗ ಸರಿ ಹುಡುಗಳಿಯನು
ಹ್ಮ್
ಕಕ್ತವಲ್ ಸಾ ಮೊನ್ನೆ ಒಮ್ಮಪ್ಪ ಒಬ್ಬ ಹೋಗಿದನವಪ್ಪಾನ
ಹ್ಮ್
ಹಿಂಗ ಭೇಟೆ ಹಾಕಲು ಮನೆಗೆ ಹೋಗಿದ್ನ ಮಂಟೋರಂತ
ಹ್ಮ್ ಹಾ್
ಅಲ್ಲಿ ಹೋಗನ ಸುಬ್ಯಸ್ ಅಾಲಿವಗ ಇದ್ದ ಒಕ
ಹ್ಮ್
ವಾ ವ ನ ಕತ ಬೇಟೆತ್ತೆ ಬಾ ತು ಆಡ್ರ ಹ ಬಂದ್ ಬರ್ತನ ಬಂದ್
ಹ್ಮ್ ಅಲ್ಲೇ ಮುದುವನ ಚಲಲ್ಲ
ಈ ಮೊದ ಎಲ್ಲಿ ಅರಿವಿನ ್ರೆಂಡ್ಸ್ ಒಳಗೂ ಹಂಗೆ ಹೊಲ್ಸಾಟ್
ಹ್ಮ್ ಎೋಡಪಾ ವೀಟು ಜೂಡ ಹದಾ ಜೂಡ
ರಾಲೆಾರ ಕಾಕಾ ರಾಲೆ ಹೋಗಿರ್ತಾರ ಈಗ
ಎಲ್ಲಿ
ಹು ಜಮಖಂಡಂಡ
ಹ್ಮ್ ಇಲ್ಲೇ ಮುದ್ ಇದ್ರದ ಬಾ ಬಾಲ್ಕೋಟ್ ಬಿಟ್ಟು
ಜಮಖ ಸನ್ಮಕದು ಬ ಸ ಹ ಇದ ಹಾ ಹೌ
ಹ್ಮ್
ಜಮಕಂಡಿ ತಮ್ಮ ಮನ್ಯಾಗ ಗಾಡಿ ತಗೊ ಇದ್ರಲ್ಲಾ ಜಮಕಂಡಿಗೂ
ಹ್ಮ್
ಹಛೆ ತಕ್ಕ
ಹ್ಮ್ ಬತ್ತುನಾ
ಹ್ಮ ಹೋಗ ಮ ವಾಸ್ ಬರತ್ನಾಗ್ರ ಹತ್ತು ಪರ್ಸೆಂಟ್ ಐತ್ತು ಚಾರ್ಜ್
ಹ್ಮ್
ಬಾಗಲು ಕೊಟ್ಟಿದ್ದೀ ಬಂದಾರೆ
ಹ್ಮ್
ವಾಪಸ್ ಬಂದ ಇಪ್ಪತ್ತು ಪರ್ಸೆಂಟ್ ಇಐ ಚಾರ್ಜ್
ಹಾ ತತ್
ಹ ಕಡ ಅಡಾರ ಮಾತ್ ತಂಬಕೊಂಡ ನ ಅಡ್ಡ ಮಾತಲ್ಲಿ
ಹ್ಮ್ ಇಲ್ಲಿ ಬಾಳ ಅಡ್ಡಾಡುದಕ್ಕೆ ಇಲ್ಲಿ ಇಪ್ಪಾನ ಬಾಳ ಅಡ್ಡಾಡುದಿ ಪೆಟ್ರೋಲ್ ಬಹಕೈತಲ್ಲ ಸ
ನಾ ಇಲ್ ಮನೆಿ ಬನ್ನಿ
ಹ್ಮ್
ಗುನ್ಯಾಗೂ ಇದ್ದಿರ್ಗಿಲ್ಲ ಮದ್ುವ ಇದ್ರ
ಹ್ಮ್ ಮತ್ತೆ ಬರ್ಬೇಕಕ್ಲ
ಊಟ ಮಾಡಿದನಿಪ್ಪಾ ಬಂದು ಊಟ ಮಾಡೆ ಮತ್ತ್ ಗಾಡಿ ಚಾರ್ಜ್ ಹಚ್ಚಿದ್ ನ ಅಪ್ಪ ಉದಕ್ ಹೋಗಾರದ್ರ ಈಗ ಹೋಗ ಯಾರೀಗ ಅದಕ್ಕ ಬಂದ ಗಾಡಿ ಚಾರ್ಜ ಚಿನಿ ನೈಂಟಿ ಫೈ ಆಗಿತ್ತು ತಕೊಂಡು ಯ ನೋಡ
ಮತ್ ಹೊಳ್ಳೆ ಕಡೆ ಬಂದ್ರೆ ಮುಗಿತು ನಮ್ಮ ಮನೆ ಕಡೆ ಬಂದ್ರಾ ವಾಪಸ್ ಮ ಅದಕ್ಕ ಹೊಳ ಕಡೆ ಹೋದ್ನನಿ ಹೊಳೆ ಕಡೆ ನೀರೇ ಅಯ್ತ್ರಿ
ನಿಂಗ ಯಾವ ನಂಬರ್ ಕಳಿಸಿಲ್ಲ ಈಗ ಹೊಳ್ಳೆ
ಕಲ್ಸರ
ಹ್ಮ್
ಸರಿ
ಹ್ಮ್ಮ್
ನೀ ಇದು ಈ ನಂಬರ್ಗೇ ಚಲೋ ಒಂದಿರ
ಯದೇ ನಂದ್
ಏ್ಟಟ್ ಫೋರ್ ತ್ರೀ ಒನ್ ಸೆವೆನ್ ಟು ಒನ್ ಫೈವ್ ನೈನ್ ಏಟ
ಲಾಸ್ಟ್ ನೀವ್ ಮಮ್ಮಿ ಯಾರ್ ನಂಬರ್
ಹಾ
ಹಚ್ಚಿಲೇಪ ಮೂರು ಬಾರಿನಿ ಹಚ್ಚಿಲಿಲ್ಲ
ಹಚ್ರಿ ಇನ್ನ ಎರಡಾಳು
ಹ್ಮ್ ಆಯ್ತಾ
ಹಾ ನಾ ಆಪ್ ನಗೆ ಇರ್ತಿನಿ
ಹ್ಮ್ ಹ್ಮ್
ಹಚ್ತಿನಿ ಬ್ಯಾರೇ ಹಚ್ಚಿಕ್ ಪೋನ್ಗ
ಇಲ್ಲಾ ಇದ್ದಾಗ ಹಚ್ತಿನಿ
ಚಾಲ
ಹ್ಮ್ ಲಾಸ್ಟ್ ಎಯಿಟ್ ತ್ರೀ ಆಯ್ತಲಾ
ಹಾ ಹಾ
ಹ್ಮ್
ನೈನ್ ಎಯಿಟ್
ಹಾ ನೈನ್ ಎಯಿಟ್ ಆಯ್ತು